ಹಲೋ
ಹಲೋ
ಹಲೋ ಹಲೋ
ಯವ್ಊರು
ನೀ ನೀವಾರ್ರಿ
ನಾವು ಇಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಸ್ಟೂಡೆಂಟ್
ನೀವು ಯಾರ ನಿಮ್ಮ ಹೆಸರು ಏನಂತ ಕೇಲಿದ್ ನಾವು
ನಮ್ಮ ಹೆಸರು ಠಾಕ್ರಪ್ಪ ಹಾ ಮತ್ತೆ ನಿಮ್ ಹೆಸರು
ನಮ್ ಹೆಸರು ರವಿ ತೇಜ್ ಅಂತೇಳಿ
ರವಿ ತೆಜಾ ಹಾ ಎಲ್ಲಿಂದ ನಮ್ದು ಅಲ್ಲಿಂಗಸ್ಗೂರು ಹ್ಮ್ ಪ್ರಾಪರ್ ಲಿಂಕ್ ಸರ್
ಹಾ ನಮದು ರಾಯಚೂರು ನೋಡ್ರಿ
ರಾಯಚೂರು
ಹಾ
ಹಾ ಅಲ್ಲೇ ಅಲ್ಲೇ ಇರೋದಾ ಏನ್ ಬೇರೆ ಕಡೆ
ರಾಯಚೂರು ಅದೇ ರಾಯಚೂರು ಅಂದ್ರೆ ಪ್ರಾಪರ್ ಸಿಟಿ ಅಲ್ರರಿ ಅಕಡೆ ಔಟ್ಸ್ಕಟ್ ಸೈಡ್ ಅದ ರೀ ಬೆಂಗ್ಳೂರು ಹೈದ್ರ ಹೈದರಬಾದ್ ಹೋಗೊ ಸೈಡ್ ಹೊಗಿ ಹೊರಗ ಅಕ್ಕಡ್ ಸೈಡ್ ಕಂಪೌಂಡ್ಸ್ ಅವನವು ಹ ಅಲ್ಲಿ ಅವನು ಕಲ್ನ ಐತಿ ಅಲ್ಲಿರ್ತೇವಿ ನಾವು
ಹೌದಾ ಈಗ ಏನ್ ಎಜುಕೇಶನ್ ನಿಮ್ದು ವಿದ್ಯಾಭ್ಯಾಸ ನಿಮ್ದು
ನಮ್ದ ಇವಾಗ ಬೆಂಗ್ಳೂರದಾಗಿದ್ವಿ
ಹಾಂ ಬೆಂಗಳೂರು ಇಂಜಿನಿಯರಿಂಗಾ ಯಾವದು ಸ್ಟ್ರೀಮ್ ಯಾವುದು
ಸ್ಕೀಮ್ ಅಂದ್ರೆ ಅದು ಬ್ಯರೆ ಹಿಂದೇರಿ ಅದೇ ಅಂದ್ರೆ ನಾವು ನ ಅಪ್ಪ ಹೇಳತಂದ್ರೆ ಇದು ಸಿವಿಲ್ ಜಾಯಿನ್ ಆಗಿ ಅಂತ ಹೇಳತಿ ನಮ್ಮ ಅಪ್ಪಾ
ಹಾ ಹಾ ಹಾ
ನನಗೆ ಸಿವಿಲ್ ಬಾಡಪ್ಪ ನಾರ್ಮಲ್ ಆಗಿ ಮಾಡ್ತ್ನಿ
ನಾರ್ಮಲ್ ಅಂದ್ರೆ ಯಾವ್ದ್ ಸಿ ಎಸ್
ಹ ಹ ಹಾ ಸಿ ಎಸ್ ಸಿ ಎಸ್ ಅಲ್ರಿ ಅದೇಏಂತ್ರದು ತಡೆ ಹ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಎಲೆಕ್ ಎಲ್ಕ್ರಿಕಲ್ ಮಾಡಿನಿ ಅಂದರೆ ನಂಗೆ ಸ್ವಲ್ಪ ಇಂಟ್ರೆಸ್ಟ್ ಐತ್ರ್ ಅದಾಗ
ಹಾ ಹಾ ಹಾ
ಅದಕ್ಕೆ ನಾವುಾಪ್ಪಸ್ ಸವೀರ್ ಮಾಡಂತ ಕುಂಂತಿದ್ದೆ ನಾನು ಇದ್ದೆ ಎಲೆಕ್ಟ್ರಿಕಲ್ ಮಾಡೀನಿ
ಹಾ ಹಾ
ನೀವು ನೀವೇನ್ ಓದಕತಿರಾ
ನಾವು ಬಿ ಎಸ್ ಸಿ ಹನರ್ಸ್ ಆಗಿದ್ದಿ ಕೆಲ್ಸರ್
ಎಲ್ಲಿ
ಇಲ್ಲಿ ಇದೆ ಯಾದಗಿರಿ ಎಂತ ಒಂದು ಡಿಸ್ಟಿಕ್ ಇದೆ ಈ ಕಡೆ ಅಲ್ಲಿ ಹಾ ಆ ಶಾಪುರ್ ತಾಲೂಕ ಒಳಗ ಅಂದ ಕಾಲೇಜ್ ಹಾ ಸಬ್ ಕಂಪಸ್
ಯಾವ ಸಬ್ಕಮಗೆ ಎಷ್ಟ ಕೆಳಗ್ ಬರ್ತಿರ ಅದು
ಶ ಅವ ಕ್ಯಾಂಪಸ್ ಜೋಳ
ಅದ ಅದ ಅದು ಯಾವ ಯಾವ ಯೂನಿವರ್ಸಿಟಿ ಯಾವ ಯೂನಿವರ್ಸಿಟಿ ಕಳ ಬರ್ತಿರೋದು
ಹಾ ಹಾ ಅದು ರಾಯಚೂರು ಒಳಗೆ ಬರತ್ರಿ
ಹ
ಹಾ ಇದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ರಾಯಚೂರು ಆ ಯೂನಿವರ್ಸಿಟಿ ಎಳ್ಳರ್
ಅಂಡ್ರ ಬರ್ತಾ ಅಂದ್ರೆ ಮೇನ್ ಕ್ಯಾಂಪಸ್ ಏನ ರಾಯಚೂರಾಗ್ದತ್ತು
ಕ ಕೆಂಪಸ್
ಹ್ಮ ಹಾ್ ಚಲೋ ಹಳ್ತಲ್ರರಿ ಟೀಚಿಂಗ್
ಅಷ್ಟೇನ್ ಮ್ಯಾಟ್ರ ಆಗಲ್ಲ ಅಂದ್ರೆ ಚಲೋ ಹೇಳ್ತಾರ ಹೇಳಲ್ಲ ಅವೆಲ್ಲಾ ಮ್ಯಾಟ್ರ ಯಾಕ ಯಾಕಂದ್ರೆ ನಾವು ಕ್ಲಾಾಸ ಕೇಳಲ್ಲ ಇಗೆ
ಹ್ಮ್ ಮತ್ತೆ
ಹಾ ಸರಿ ಅಲ್ಲಿ ಜಸ್ಟ್ ಬಾಡಿ ಅಷ್ಟೇ ಅಲ್ಲಿ ಕಾನ್ಸ್ಟೆಂಟ್ ಇರುತ್ತೆ ಬಟ್ ಮೈಂಡ್ ಎಲ್ಲ ಹೋಗಿರತ್ತೆ ಸೊ ಲೆಕ್ಚರ್ಸ್ ಆರ ಲೆಕ್ಚರಿಂಗ್ ಏನಷ್ಟು ಮ್ಯಾಟ್ರ ಆಗಲ್ಲ ನಮಗೆ
ಹ್ಮ್ ಹ್ಮ್ ಅದ್ರ ಕ್ಲಾಸ್ ಕೇಳೋದ ಹೊಟ
ಕೇಳಲ್ಲ ಹೆಂಗಿದ್ರು ಓಕೆ ಹ್ಮ್ ಅವ್ರೇನು ಊಟ ಇನ್ನು ಆಗಿಲ್ಲ ಈಗ ಹೋಗ್ಬೇಕು
ಹಾಸ್ಟ್ಲ್ಗ ಇರ್ತರ ಇಲ್ಲ ಅಪ್ ಅಂಡ್ ಡೌನ್ ಮಾಡತಾರೆ ನೀವು
ಇಲ್ಲ ಇಲ್ಲ ಹಾಸ್ಟೆಲ್ ನಾವವು ಎಸ್ಸ ಅಲ್ಲ
ಹರಿ ಕಾಸ್ಟ್ ಅ
ಹಾ ನಾವು ಕಷ್ಟ ಸೊ ನಮ್ಗೆ ಸಿಗೋ ಫೆಸಿಲಿಟೀಸ್ ಎಲ್ಲ ಯೂಸ್ ಮಾಡ್ಕೊಬೇಕಲ್ಲ
ಹ್ಮ ಹಾ
ಹಾ ಅದಕ್ಕೆ ಹಾಸ್ಟೆಲ್ ಅಲ್ಲೇ ಇರ್ತೇವಿ
ಅದ ಏನ್ ಎಷ್ಟೇ ಅಂದ್ರೆ ಅದ್ರಲಂದ ಅದೇ ನಿಮ್ ಕ್ಯಾಸ್ಟ್ ಎಷ್ಟ್ ಏನಕತ್ತರಿ ನೀವು ಅದು ಅಾಸ್ಟ್ಲಾಗಿದ್ರರಿ ಏನ್ ಬೆನಿಫಿಟ್ಸ್ ಅವ್ರದದು
ಬೆನಿಫಿಟ್ಸ್ ಏನಂದ್ರೆ ಫ್ರೀ ಊಟ ಫಸ್ಟ್ ಆಫ್ ಆಲ್ ವಿತ್ ಲಿವವಿಂಗ್ ಸ್ಟೇ ಇರಕ್ ನ ಫ್ರೀ
ಫ್ರೀಯ
ಹಾ ಮತ್ತೆ ಮೆಸ್ಬಲ್ ಹಾ ಮೆಸ್ಬಲ್ ಕೆಟ್ಟಂಗಿಲ್ಲ
ಹ ಏನು ಏ ಅದು ಮೆಸ್ಸಾಗ ಏನಿ ಏನೇನು ಊಟ ಮಾಡ್ತಾರ್ರೀ
ಊಟ ಮೆಸುಳಗ ಚಪಾತಿ ನಾನ್ವೆಜ್ಜು ಪರ್ ವೀಕ ಒನ್ ಟೈಮ
ಏನ್ ಮಾಡ್ತಾರೆ ನಾನ್ ವೆಜ್ಜ್
ಹ ಒನ್್ ಟೈಮ್ ಕರಿ ಮಾಡ್ತಾರೆ ಒ ಟೈಮ ಬಿರಿಯಾನಿ
ಕ್ಕೀ ರಿ
ಚಿಕನ್ ಕಾರಿ
ಹಂಗಗೆ ಹೇಳ್ರರಿ ಮತ್ತ ಕರಿ ಕರಿ ಅ್ರ ಯಕಿ ಅಂತಳ್ಕೋಬೇಕ ನಾವು
ಹಾ ಚಿಕನ್ ಕರಿ ಮಾಡ್ತಾರೆ ಇಲ್ಲ ಬಿರಿಯಾನಿ ಇವು ಬೂತ್ ಮತ್ತ ವೆನ್ಸ್ಡೇ ಎಗ ರೈಸ್ ಮಾಡ್ತಾರ ಹ ಇವೆರಡ ನಾನ್ ವೆಜ್ ಐಟಮ್ಸ್ ಮತ್ತ ಮಂತ್ ಫೆಸ್ಟ್ ಅ
ಅಂದ್ರ ಮಂದದ ಎಷ್ಟ ಅಂದ್ರೀ
ಮತ್ ಫೆಸ್ಟ್ ಅಂದ್ರೆ ಅದು ಮಂತ್ ತಿಂಡಿಗೆ ಸ್ವಲ್ಪ ಸ್ಪೆಷಲ್ ಇರತ್ತೆ ಊಟ ಹ್ಮ್ ಸ್ಪೆಷಲ್ ಅಂದ್ರೆ ಸ್ವಲ್ಪ ಬೇಕರಿಿ ಐಟಮ್ಸು ಹ ಅವೆಲ್ಲ ಆಡ್ ಮಾಡಿರ್ತಾರ ಅಷ್ಟೇ ಸ್ಪೆಷಲ್ ಅನ್ನೋಕ್ಕೆ ಏನು ದೊಡ್ಡ ಸ್ಪೆಷಲ್ ಇರೋಲ್ಲ ಹಾ ಒಂದ್ ಲೆವೆಲ್ಗ್ ಚಲೋ ಇರುತ್ತೆ
ಅಿಗೆ
ಹಾ ಹ್ಮ್ ಮತ್ತೆ ನಿಮ್ಮ್ ನೀವು್ ಹಾಸ್ಟೆಲ್ ಏನ್ ಅಲ್ಲಿೇ
ನಾವು ಪಿ ಜಿ ಮಾಡಕತ್ತೀ ರ ಹಾಸ್ಟೆಲ್ ಫುಡ್ ಚೆಲೋರಲ್ಲ ರ ಇಲ್ಲಿ
ಓ ಅದು ಆಬ್ಿಯಸ್ ಎಲ್ಲಾ ಕಡೆ ಕಾಮನ್ ಅದು
ಅದಕ್ಕೆ ನಾವು ಕೆ ಜಿ ಮಾಡೀಿವವಿ ಪಿ ಜಿ ಮಾಡೀಿವವಿ ಇವಾಗ ಅದೇ ಹಂಗೆ ಪೀ್ಜ ಅಂದೆ ನಡು ಗೊತ್ತಲ್ಲ
ಯಾವದು ಕೋ ಪಿ ಜಿಯನ್ ಕೋ ಪಿ ಜಿ ನ ಜಸ್ಟ್ ಬಾಯ್ಸ್ ಅಷ್ಟೇ
ಪ ಜಿ ಯಾರ್ ಕೊಡ್ತಾರೀ
ಯ್ ಅದಾವ ಅಲ್ರಿ ಬೆಂಗ್ಳೂರ್ ಸೈಡ್ ಇವೆಲ್ಲಾ ಕಾಮನ್ ಕೋಪೀಜ
ಮೂ ತರ
ಅದೇ
ಹ
ಳಿದೆ
ಹ್ಮ ಆಯ್ತಲ್ಲಿ ಅಲ್ಲಿ ಸುಮಿ ಇರ ಅಷ್ಟ ನೋಡ್ರಿ
ಹಾ ಅಂದ್ರೆ ಶೆಡ್ಯೂಲ್ ಏನು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋಗಿ ಅ ಸಾಯಂಕಾಲ ನಾಕ್ು ಗಂಟೆ ಹಂಗ ಏನು ಹಾಫ್ ಡೇ ಅಷ್ಟೇ ನಿಮಕ್
ಒಂಬತ್ತು ಗಂಟೆ ರೀ ಎಂಟೂಊರಿಗೆ ಸ್ಟ್ ಕಾಲೇಜ್
ಹಾ ಹಾ
ಎಂಟುವರೆ ಸ್ಟಾರ್ಟ್ ಅದೆ ಅಂದ್ರೆ ನಮ್ಮ ಪಿ ಜಿ ಅಷ್ಟ ಅಂದ್ರೆ ಒಂದು ಒಂದು ಒಂದು ಅರ್ನು ಕಿಲೋಮೀಟರ್ ಐತ್ರಿ ನಮ್ಮ ಹಾಸ್ಟೆಲ್ಿಂದ ಅದೇ ಪಿ ಜಿಲಿಂದ ಕಾಲೇಜ್ಗೆ ಹೋಗ್ಬೇಕಂದ್ರೆ
ಹಾ ಹಾ ಹಾ.
ಹ ಅಂದ್ರೆ ನಾವು ಏಳುವರಿಗೆಲ್ಲ ರೆಡ ಏಳುವರಿ ಹಾ ಏಳುವವರಿಗೆಲ್ಲ ರೆಡ ಆಗಿರ್ಬೇಕು ನಾವು.
ಏಳುವರೆಗೆ ರೆಡಿ ಆಗಿರ್ಬೇಕು.
ಓ್ತ ಓದ್ಂಗೆ ಹಸ್ ಪಿಜ್ಜಾ ಏನಾದ್ರು ಚಲೋ ಮಾಡಸಿದ್ರೆ ತಿನ್ನೋದು
ಹಾ ಅಂದ್ರೆ ಪಿ ಜಿ ಒಳಗೂ ಚಲೋ ಮಾಡಿರಲ್ವಾ
ಹಂಗಗೆ ರೀ ಆಾಸ್ಲಗ ಇದ್ದಂಗೆ ಸೇಮ್ ಅವಾಗವಾಗ ಛಲೋ ಇರ್ತ ಅವಾಗವಾಗ ಚಲೋ ಇರಲ್ಲ
ಹಾ ಹಾ ಹಾ ಹಾ
ಹಂಗ ಏನ ಚಲೋ ಹ ಚಲೋ ಇದ್ರೆ ಎಲ್ಲಿ ತಿನ್ನೋದು ಪೀಾಗ
ಹಾ
ಹ ಇಲ್ಲಾಂದ್ರೆ ಹಂಗೆ ಓ್ತ ಓತ ದಾರಾಗ ಇಲ್ಲಾದ್ರೆ ತಿಿಂದ ಹೋಗ್ಬಿಡ್ದ
ಹಾ ಹೊರ್ಗಡೆ ಅಂದ್ರೆ ನೀವು ಹೊರ್ಗಡೆನೆ ಮಿಸ್ ಮಾಡ್ಕೋಬೇಕಲ್ಲ ಬ ಸ್ಟ್ರೀಟ್ ಫುಡ್ ಯಾವ್ದಾರ ಒಂದು
ಹಂಗಂದ್ರೆ ಅದೊಂದು ದಿನಾಲು ಸೇಮ್ ತಿನ್ಬೇಕುಕತ್ತ ಅಂತೇಳಿ ನಾವ್ ಮಾಡಿಲ್ಲ. ಅಂದ್ರೆ ದಿನಾಲು ಒಬ್ರಲ್ಲೇ ತಿನ್ಬೇಕಂದ್ರೆ. ಅದಕ್ಕ ಇವಾಗ ಇವತ್ತೊಂದು ಕಡೆ ಒಬ್ರಲ್ಲಿ. ನಾಳೆ ಇನ್ನೊಬ್ರಲ್ಲಿ ತಿಂದ್ರೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್. ಟ ಡಿಫ್ರೆಂಟ್ ಫೀಲಿಂಗ್ ಬರ್ತದ ಅಂತ ಹೇಳಿ ಹಂಗೆ ಸುಮ್ನೆ ಮಾಡ್ಸಿಲ್ಲ ನಾವು.
ಹಂಗ . ತಗ ಪಿಜಿ ಗ ಬಿಲ್ ಎಷ್ಟು ಬರುತ್ತ ನಿಮಗ ಮಂತ್ಲಿ.
ಪಿ ಜಿದ ಇಲ್ಲಂತ್ರು ನಮ್ದಿರೋದಂದ್ರೆ ಏಳು ಸಾವಿರ ಐತಿ.
ಏಳು ಸಾವಿರ.
ಹ್ಮ್.
ಹಾ ಮೊನ್ನಿ ನಿಮ್ಗಂದ್ರೆ. ಬೆಟರ್ ಅನ್ಸತ್ತ ಕಂಫರ್ಟೇಬಲ್ ಹಾ.
ಇಲ್ಲಿ ಒಂದಡ್ ಇತ್ತದ್ರ ಒಂದ ಒಂದ್ ರೇಂಜ್ಗೆ ನಡೀತದ.
ಒಂದ ರೇಂಜಿಗೆ.
ಹ್ಮ್. ಪರವಾಗಿಲ್ಲ ಅಂದ್ರೆ ಅಂದ್ರೆ ಎಲ್ಲಾ ಕ್ಲೀನ್ ಆಗಿರ್ತವೆ ಅಷ್ಟೇ ಇಲ್ಲಿಂದು ಅದು.
ಹಾ ಹಾಸ್ಟೆಲ್ ಮತ್ ಪಿ ಜಿ ಗೆ ಏನ್ ಡಿಫ್ರೆನ್ಸ್ ಇರುತ್ತೆ ಅಂದ್ರೆ.
ಹಾಸ್ಟೆಲ್ ಅಂದ್ರೆ. ಒಂದು ಪ್ರೈವೇಟು ಅದೇ ಪ್ರೈವೇಟ್ ಹಾಸ್ಟ್ಲ್ ಬರ್ತಾವ ಗೌರ್ಮೆಂಟ್ ಹಾಸ್ಟ್ಲ್ ಬರ್ತಾವ್ರೀ.
ಆಹಾ ಪಿ ಜಿ ಮತ್ ಹಾಸ್ಟೆಲ್ ಅಲ್ಲಿ.
ಅದೇ ಹೇಳಕತ್ನಲ್ರಿ ಹಾಸ್ಟೆಲ್ ಅಂದ್ರ. ಅ ಎರಡು ಬರ್ತಾವ ಒಂದು ಪ್ರೈವೇಟ್ ಹಸ್ಟ್ಲ್ ಇಂದ್ ಇರ್ತಾವ ಇಲ್ಲ ಅಂದ್ರೆ ಗೋರ್ಮೆಂಟ್ ಹಸ್ಟ್ಲ್ ಇರ್ತಾವ.
ಹಾ.
ಪ್ರೈವೇಟ್ ಹಾಸ್ಟ್ಲ ಅಂದ್ರೆ ಸ್ವಲ್ಪ ಮೊನೀ ಜಾಸ್ತಿ ತಗೊಂತಾರೆ ಕ್ಲೀನ್ ಚಲೋ ಇರ್ತ. ತ್ತ ಪ್ರೈವೇಟ್.
ಹ ಪ್ರೈವೇ ಅದು ಕಾಮನ್.
ಇನ್ನೊಂದು ಇದು ನಾರ್ಮಲ್ ಇದೇನು ಅಂದ್ರೆ ಗೌರ್ಮೆಂಟ್ ಹಾಸ್ಟೆಲ್ ಅಂದ್ರೆ. ಅದು ಗೋವಿಂದ ರಿ ಅದು ಹೇಳದ ಬೇಕಾಗಿಲ್ಲ ಅದ್ರ ಬಗ್ಗೆ.
ಅಂದ್ರೆ ಅಷ್ಟು ಕೇರ್ಲೆಸ್ ಕೇರ್ಲೆಸ್ ಮಾಡ್ತಾರಲ್ವಾ. ಮತ್ತ ಅದನು ಸದು. ಉಪಯೋಗ ಪಡ್ಕೊಳ್ಳಲ್ಲ ಹುಡುಗುರು ಎಲ್ಲ ಡ್ಯಾಮೇಜ್ ಮಾಡ್ತಾರೆ.
ಹ್ಮ ಮತ್ತೆ ಗೌರ್ಮೆಂಟ್ ಹೋಸ್ಟಿಲ್ ಅಂದ್ರೆ ಅಷ್ಟೇ ರೀ.
ಹಾ ಗೌರ್ಮೆಂಟ್ ಹಾಸ್ಟೆಲ್ ಅಂದ್ರೆ ಅಷ್ಟೇ. ಬಟ್ ಅದನ್ನ ಕರೆಕ್ಟ್ ಯುಟಿಲೈಸ್ ಮಾಡಲ್ಲ. ಹ ಅಟ್ಲೀಸ್ಟ್ ಫುಡ್ ಆದ್ರೂ. ಚಲೋ ಸಿಗ್ತೈತಿ.
ಇಲ್ಲಿ.
ಅಯ ಗೋರ್ಮೆಂಟ್ ಹಾಸ್ಟೈಲ್ ಅಲ್ಲಿ ನಾವ್ ಇರ್ತೀವಲ್ಲಾ.
ಗೌರ್ಮೆಂಟ್ ಹಾಸ್ಟೆಲ್ ಅಂದ್ರೆ ಅದು ಹೇಳಕತಿನೀ ಅಲ್ರೀ ರೊಕ್ಕ ಬಾಳ ತಿಂತಾರ. ಬಂದಿದ್ದು ರೊಕ್ಕ ತಿಂದ್ ಬಿಡ್ತಾರ ಅವ್ರೆ.
ನಾವು ಗೋರ್ಮೆಂಟ್ ಹಾಸ್ಟೆಲ್ ಅಲ್ಲೇ ಇರ್ತೀವಿ.
ಹಾಂ ಹೆಂಗೈತೆ ಆಷ್ಟುಲ ಮತೆ.
ಹಾಸ್ಟೆಲ್ ನಾವು ಅನ್ಕೊಂಡಂಗ ಏನಿಲ್ಲ ಬಟ್ ಅಡ್ಜಸ್ಟ್ ಮಾಡ್ಕೊ ಬೇಕಷ್ಟೇ.
ಕಲ್ನಗ ಇರ್ತಲ್ಲ.
ಕ್ಲೀನಿಂಗ್ ಹು ಹ್ಮ.
ಮತ್ತದೆ ನೋಡ್ರರಿ ಮೇನ್ ಪ್ರಾಬ್ಲಮ್ ಅದೆ ಅದಕ್ಕೆ ಪಿ ಜಿಗ ಪಿ ಜಿಗಾದ್ರೆ ದಿನೂ ಕ್ಲೀನ್ ಮಾಡ್ತಾರೆ.
ಅಂದ್ರೆ ನೀವೇ ಮಾಡ್ಕೋಬೇಕು. ಅ ಅಲ್ಲಿ ಬರ್ತಾರ ಹೊರಗಡೆ ಅಂದ್ರೆ ಔಟ್. ಧ ಸ್ಟೇಟ್ ಔಟ್ ಆಫ್ ಕಂಟ್ರಿ ಆಥರ.
ಹೊರಗ ಒಳಗರಿ ಕೆಲಸ ಮಾಡಿರ್ತ್ತಾರಲ್ಲ ಆ ಎಮ್ಮಂದು.
ಅಂದ್ರೆ ಅವರು ಒಂದು ಒಂದು ತಾಸು ಅಷ್ಟೆ ರಿ ಒಂದು ತಾಸು ಕ್ಲೀನ್ ಮಾಡಿ ಹೋಗಿಬಿಡತಾರೆ ಅಷ್ಟೇ.
ಹ್ಮ್ಮ್ ಹ್ಮ್ಮ್.
ಮತ್ತೆ ಕಾಲೇಜ್ ಹೆಂಗೆ.
ಹಾ ರೀ.
ಕಾಲೇಜ್ ಕಾಲೇಜ್ ಹೆಂಗೆ ಕಾಲೇಜ್ ಎಲ್ಲ ಚಲೋ ಆಯ್ತ್.
ಕಾಲೇಜ್ ಅಂದರೆ ಅದ್ರ ಬಗ್ಗೆ ಏನ ಹೇಳಬೇಕು ಅರ್ಥ ಆಗವಲತ ರೀ ನಿಮಂಗ ನೋಡಿರಿ ಸೇಮ್ ಹೋಗಿ ಲಾಸ್ಟ್ ಬೆಂಚಿಗೆ ಕುಡೋದು.
ಹ ಅಂದ್ರ ಬ್ರಾಂಚಸ್ ನಿಮ್ದು ಒಂದೇ ಬ್ರಾಂಚ್ ಅಯ್ತಾ ಕಾಲೇಜ್ ಒಳಗ್ ಬೇರೆ ಬೇರೆ ಬ್ರಾಂಚ್.
ಬೇರೆ ಬೇರೆ ಬ್ರಾಂಚ್ ಅವ್ರಿ ಎಲ್ಲಾ ಮಿಕ್ಸ್ ದೊಡ್ಡ ಕ್ಯಾಂಪಸ್ ಐತ್ ಅದ ದೊಡ್ಡ ಯೂನಿವರ್ಸಿಟಿ. ಇದೊಂದು ಎಸ್ಟ್ ರಿ ಅವ್ರು ಹೇಳದ ಪ್ರಕಾರ. ಕಾಲೇಜ್ ಕಾಲೇಜ್ ಬಿಲ್ಡಿಂಗ್ ಟೂ ತೌಸಂಡ್ ಮೆಂಬರ್ಸ್ ಇರ್ತಾರಂದ್ರ ಸ್ಟೂಡೆಂಟ್ಸ್ ಅದಂತ ಕೆಪಾಸಿಟಿ ಐತಂತ.
ಓ ಓ ಹೋ.
ಬಿಲ್ಡಿಂಗ್ ಅಷ್ಟೇ. ಮೇನ್ ಬಿಲ್ಡಿಂಗ್ ಇರುತ್ತಲ್ಲ. ಅದಷ್ಟೇ ಅಷ್ಟ ಮಂದಿರಕ್ಕತಂತ್ . ಇದು ಇನ ಗ್ರೌಂಡ್. ಅವು ಇವೆಲ್ಲ ಸುತ್ತ ಮಾಡ್ಕೊಂಡ್ರೆ ಇನ್ನೊಂದು ದೊಡ್ಡ ಕ್ಯಾಂಪಸ್ ಹಾಕತೈತಿ.
ಸ್ಪೋರ್ಟ್ಸಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾರಾ.
ಕೋರ್ಟ್ಸ್ ಅಂದ್ರೆ ಈವ್ನಿಂಗ್ ರಿ ಅದ ಫೈವ್ ಫೈವ್ ಹ.
ಅಂದ್ರೆ ಕಾಲೇಜ್ ಕಡೆಯಿಂದ ಸ್ಪೋರ್ಟ್ಸ್ ಏನಾದ್ರು.
ದವರು ನಾವ ಇವಾಗ ಆಡಬೇಕು.
ಫಕ್ ಯು ಫಕ್ ಯು. .
ನಾವೇ ಹೋಗಿ ಪ್ರಾಕ್ಟೀಸ್ ಮಾಡ್ಬೇಕು ಮಾಡಬೇಕು ಕ್ಯಾನ್ಸಲ್ ಮಾಡ್ಲೆ.